ಏನ್ ಮಾಡ್ತಿದೀಯ
ತಿದ್ದೇ ನೀವೇಏನ್ ಮಾಡ್ತಿದೀಯಾ
ಏ ಏನು ಮಾಡ್ತಿಲ್ಲಪ್ಪಾ ಸುಮ್ನೆ ಹಂಗೆ ಕೂತಿದ್ದು ಇನ್ನೇನ್ ಕೆಲ್ಸಿತ್ ನಮ್ಗ ಕಾಲಿಗ್ೂತಿರ್ತಿವಿ
ಹ್ಮ್ಮ್ ಹೌದೌದು
ನೀವ ಆದ್ರೆ ಕೆಲ್ಸಿರೋರು ಮಾಡ್ತಾ ಇರ್ತೀರಿ ಏನಾದ್ರು ನಾವ್ ಕೆಲ್ಸ ಇಲ್ದೆ ಇರೋವ್ರು ಸುಮ್ನೆ ಕೂ ಹಟ್ಟರ್ತೀವಿ
ಹೆವಿ ಇಂಟೆಲಿಟ್ ಮತ್
ಏ ಇಲ್ಲಪ್ಪ ಇಂಥದಲ್ಲಪ್ಪ ಕರೆಕ್ಟ್ ಆಗಿ ಮಾತಾಡ್ತೀವಿ ನಾವು ಸರಿಯಾಗಿ ಮಾತಾಡ್ತಿವಿ ನೀವು ಸರಿಯಾಗಿ ಕೆಲ್ಸ್ಕೋಲಲ್ಲ ಅಷ್ಟೇ
ಹ ಇಲ್ಲ ಮಾರೆ ನೀನ್ ನೀನ್ ಎಷ್ಟುಷ್ಟ ಚಂದ ಮಾತಾಡುದ್ರು ನಮ್ ಕಿವೇನೇ ಚೆನ್ನಾಗಿಲ್ಲಂತ
ನಿನ್ ಕಿವಿನ ಸರಿ ಇಲ್ಲ ನೀನು ಸರಿಲ್ಲ
ಓ ನೀವು ನನ್ನು ಅನ್ನು ಏನು ಉಂಟಿ ಅನ್ನು
ಹ ಸರಿ ಅದೇನೋ ಅಂತಿದಲ್ಲ ಅದೇನೋ ಮಾಡಕ್ ಬರುತ್ತೆ ಅಂತ ನಿಂಗೆ ಅದು ಸಿಹಿತಿನ್ನಿ ಹೇಳುವ ಅದೇ ನಮ್ಮಮ್ಮಂಗೆ ಹೇಳ್ ಹೋಗ ಒಂದ್ಸಲ ನಮ ನೀನಂತೂ ತಂದ ಮಾಡ್ಕೊಡಲ್ಲ ತಂದ ಕೊಡಲ್ಲ ಮಾಡಿ
ಹಾ ಮನಿಗ್ ಬಾ ಮಾಡಕೊಡ್ತೀನಿ
ಅದೆ ಅದ ಹೆಂಗಿ ಏನಾದ್ ಅದು ಎಷ್ಟೇ ಮತ್ತೊಗ್ ಅದು ಅ ಏನ್ ಹೇಳ್ತಿದ್ದಲ್ಲಪ್ಪಾ ಯಾವ್ದು
ಹ ನೀ
ಅದೇ ಅದೇ ಹ್ಮ್ಮ್ ಹೇಳು ಹೇಳು ಏನೋ ಹೋಳಿಗೆ ಹಾಕ್ತಿದ್ ತಿಂದ್ರೇನು ತುಂಬಾ ಚೆನ್ನಾಗಿರುತ್ತೆ ಹೆಂಗೆ ಹೆಂಗೆ ಅಂತಿದಲ್ಲ
ಹಯಿ ಮಾವಿನ ಕಡೆ ಸೀದ ನಂತ ಮತ್ತ ಕೇಳ್ತಿದೀಯಾ
ಹ್ಮ್ ಅದೇ ಅಂತಿದಲ್ಲಪ್ಪಾ ಯಾವ್ದು ನಾನು ಇಂತ್ರಲ್ಲ ನೋಡ್ದ ವಿಡಿಯೋದಲ್ಲಿ ಡಿ ಹಂಗಾಗಿ
ಅದ ಹೇಳ ಅದ ಇಲ್ಲ ಆ ಫುಲ್ ಅಣ್ಣಾಗಿರೋ ಮಾವಿನ ತೊಗೋಬೇಕು
ಹ್ಮ್
ಅದನ್ನುಸ್ಟ್ ಕ್ಯೂಚ್ಬೇಕು ಎಲ್ಲ ಅನ್ನ ಚೆನ್ನಾಗಿ ತೊಳ್ಕೊಂಡು ಕ್ಯೂಚ್ಬೇಕು ಕೂ ಅವ್ನ್ ಬಟ್ ಮಕ್ಕದಲ್ಲಿ ಅದನ್ನೆಲ್ಲಾ ಆ ರಸನೆಲ್ಲ ತಗಿಬೇಕು ಮಾವಿನಹಣ್ಣಿನ ರಸನೆಲ್ಲಾ
ಹೌದಾ ಹ್ಮ
ಇದು ಇರುತ್ತಲ್ಲ ಚಿಪ್ಪು ಅದನ್ನು ಸ್ವಲ್ಪ್ ಚೆನ್ನಾಗ್ ಫುಲ್ ಎಲ್ಲ ಎಲ್ಲ ರ ತೆೆಗೆದು ಆಮೇಲೆ ಅದು ಸಿಪ್ಪೆ ಇರುತ್ತಲ್ಲ ಅದು ಒಂದ ಬೌಲ್ಗೆ ಹಾಕೊಂಡು
ಹಾ
ನೀರ್ ಹಾಕ್ಬಿಟ್ಟು ಮತ್ತೆ ಅದನ್ನೆಲ್ಲಾ ಕಲಿಸಿ ಮತ್ತೆ ರಿಟರ್ನ್ ಮತ್ತೆ ಅದಕ್ ಆಗ್ಬೇಕು ಹು ಹಾ ಅದು ಹ ಅಂದ್ರೆ ಹಿಂಗ ಹಿಂಗೂ ಕೆ ಮತ್ತೆ ಕೆಲವೊಬ್ರು ಇನ್ನುೂ ಪೂರಾ ಚಂದಾಗಿರ್ಬೇಕು ಅಂತಾರೆ
ಹ ಹೌದಾ ಹ್ಮ್
ಬೇಕು
ಹ್ಮ
ಕೊಂಡು ಒಂದ ಬೇಕಾದ್ರೆ ನಾವ್ ಬೆಲ್ಲ ಬೇಕಾದ್ರೆ ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಸಕ್ಕರೆ ಬಂದ್ರೆ ಸಕ್ಕರೆ ಬಳಸ್ಬೋದು
ಹೌದಾ ಹ್ಮ್
ಅದ ಬೆಲ್ಲ ಅಂತಂದ್ರೆ ಒಂದು ಕಡಾಯಲ್ಲಿ ತಗೊಂಡು ನಮ್ಗೆ ಎಷ್ಟಾದ ಅಳತಿ ಅಂದ್ರ ಅದ್ರ ಅಂದಾಜು
ಏನೋ ಬೆಲ್ಲ ಏನುೋ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಸ ಇಂತ
ಹಾ ನಮ್ಮ್ ಕಡೆಲ್ಲ ಎಲ್ಲಕ್ಕಿಂತ ಅಂದ್ರೆ ಈ ಹೋಟ್ಲಲ್ಲಿ ಕ್ಯಾಂಟೀನ್ ಅಲ್ಲಿ ಆತರ ಈತರ ಮಾಡ್ರಲ್ಲ ಸಕ್ಕರೆ ಯೂಸ್ ಮಾಡ್ತಾರ ರುಚಿ ಬರ್ಲಿ ಅಂತ ಬ ಆರೋಗ್ಯಕ್ಕ ಒಳ್ಳೇದು ಅಂತಂದ್ರೆ ಬೆಲ್ಲನೇ ಬೆಲ್ಲ ಹಾಕದ್ರೆನೆ ಚೆನ್ನಾಗ ಅದು ಫುಲ್ ಅನ ಆರೋಗ್ಯವಾಗಿರ್ತದೆ
ಹೌದಾ ಚೆನ್ನಾಗಿರುತ್ತಾ ಹ ಹ್ಮ ಹ ಹಾ ಹಾ
ಹ್ಬಿಟ್ಟ್ರ ಬೆಲ್ಲ ಸ್ವಲ್ಪೇ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಹ ಮರು ಕಳ್ಸ್ಕೋಬೇಕು ಒಂಥರಾ ನೀರ್ ಆದಂಗ ಪಾನ್ಕ ತರ ಆಗುತ್ತ ಹ ಆಲ್ಲ ಪೌಡರು ಏಲಕ್ಕಿ ಪುಡಿ ಹ ಅದು ಅದನ್ನು ಹಾಕ್ಬೇಕು ಉಪ್ಪು ಅದನ್ನ ಹಾಕಿದ್ರೆ ಆ ಆಮೇಲೆ ಅದನ್ನ ಆ ಶೀಖರ್್ಣಿಯೊಳಗ ಹಾಕಿ ಕಳ್ಸ್ಬೇಕು ಚೆನ್ನಾಗ ಹ ಅದ್ರ ಜೊತೆ ಚಪಾತಿ ತಿನ್ಬೋದು ಹೋಳ್ಿಗೆ ತಿನ್ಬಹದು
ತಿಂಡಿಗಳು ತಿನ್ನದ್ ಬಿಟ್ಟು ಸ್ವಲ್ಪ ಈ ಮಾಂಸಹಾರಿ ತಿನ್ನು ಒಂದ್ ಸ್ವಲ್ಪ ಗಡ್ಡಿ ಮುಂಟಿಾರ ತಯ ಚೆನ್ನಾಗಿರ್ತಯ ನೋಡ ಹಂಗಿ ಹ್ಮಯ್ ಹಂಗೆಲ್ಲ ತಂದ ಕೊಡಲ್ಲಪ್ಪಾ ನಿಮ್ ದುಡ್ಡಲ್ಲಿ ನೀವ್ ತಿನ್ಬೇಕು ಹಾಗೆ ಚಂದ ಹಾಗೆ ಆಗೋದು ಮನ್ಷರು
ಹಾ ಇ ಬಿರ್ದರ್ತಿದ್ರೆ ಗಟ್ಟೆ ಆಗಲ್ಲ
ತಿಂದ್ರೆ ಗಟ್ಟಿ ಆಲ್ಲ
ಊ ದುಡ್ಡ ತಿಂದ್ರನೆ ಗಟ್ಟಿ ಆಗೋದು ರುಚಿ ಚಿ ಬಾಳ ಇನ್ನೊಬ್ಬರ ದುಡ್ಡು ತಲ್ಸಿಂದ್ರೆ
ಹೌದಾ ಹ್ಮ್ ಆಯ್ತ ಏನೋ ಈ ಮಾಡತ್ತಂದ ಯಾರೋ ಕೊಡ್ಲ್ಲ ಮಾಡ್ಸ್ಕೊಂಡ್ ಯಾರೋ ತಿಂತೀವಿ ನಾವವು
ಮನಿಗ್ ಮಾಡಿ ಕೊಡ್ತೀನಿ
ಹ ಅದೇ ಮನಗ್ ಬಾ ಮಾಡಕೊಡ್ತೀನಿ ಹ ಕೇಳ್ದಾಗ ಮನೆ ಕರಿ ಇದರ ಕರಿಯಾಗಕೆ ಹೋಗ್ಬೇಡ
ಏ ನಮ್ಮ ಅಮ್ಮ ಅಂತಿದ್ರು ಕರಿ ಕರಿ ಅಂತ ನಾನೇ ಏನ್ ಕರಿತ್ಬಿಡು ಅಂದ ಸುಮನದೇ
ಹ ಹಊದಾ ಎಪ್ಪ ಎಪ್ಪ ಎ ಯಾ ಹಿಂಗೆಲ್ಲ ಅನ್ಸ್ಕೊಂಡ್ ಹೋಗ್ಬೇಕಾ ಮನೆಗ್ ನಾವು
ಬಾರ್ತಿಯ ಅಲ್ಲ ಅದಕ್ಕೆ
ಬರಲ್ಲ ನಾವ್ ಹಿಂಗೆಲ್ಲಾ ಅಂದ್ರು ಬರಲ್ಲ ನಾವ್ ಹಗೆಲ್ಲ ಅನ್ಸ್ಕೊಂಡೆಲ್ಲ ಬರತ್ತೆ ಯಾಲ್ಲ ನಮಗೂ ಅಷ್ಟೊಂದ ಎಲ್ಲ ಇದಿಲ್ಲ ಬಿುಡು ನಾವು ನೀನಂದ್ರೆ ರೆ ಕಾರವ್ರನಾದ್ರು ಖರಿತಿಯ ನಮ್ಮನ್ ಯಾಕ್ ಖರಿದತ
ಹಾ ಹೌದೌದು ಅದಕ್ಕೆ ನೀನು ನ ಹ್ಸಲ ನಿಮ್ ಫ್ರೆಂಡ್ ನಿಮ್ ಗೆಳೀತ ಎಲ್ಲ ಎಲ್ಲಾರ್ನು ಕರ್ಕೊಂಡೋಗಿದ್ದೇನೆ ನನ್ನ ಬಿಟ್ಟು
ಹೌದಾ ನಾವ ಹಂಗ ಮಾಡಲ್ಲ ಪ್ಪಾ ನೀ ಎಲ್ಲ ಹೋಗಿದ್ದಿಲ್ಲ ಎಲ್ಲಿವಲ್ಲ ಅದಿಕ್ ಹಂಗ ಕರ್ದಿಲ್ಲ ನಾವು
ಹ ಹೌದ ಎಲ್ಲಲ್ಲಿ ಎಲ್ಲ ಇರುತ್ತೆ ಅಲ್ವ ನಿನ್ನ ಹತ್ರ ಎಲ್ಲದಕೂ ಉತ್ರಾ ಇರುತ್ತೆ
ಹಓ ಕಲಿಬೇಕಪ್ಪ ಅಪ್ಪ ಎಲ್ಲಾ ನಿಮ್ಮಂತವೇ ನೋಡ್ಕಲದೆಲ್ಲ
ಹ್ಮ್ ಹೌದು
ಜೊತೆೇಲಿ ಇದ್ದವ್ರೆಲ್ಲಾ ಕಲ್ಸಿರೋದಿಲ್ಲ ಅದಿಕ್ಕೆ ನಿಮ್ ನೀವ ಹೆಂಗ ಮಾತಾಡ್ತಿರಾ ನಾವ್ ಹಂಗ ಮಾತಾಡ್ತೇವ ಅಷ್ಟೇ
ನಾ ಮನೆ ಕಟ್ಟದೆಲ್ಲಿವರಿಗೆಗ್ ಬಂತು ಮನೆ ಕಟ್ತೀವಿ ಅಂತ
ಅದಾ ಮನೆ ಕಟ್ಟದು ಇನ್ನ ಆಯ್ತು ಮತ್ತೆ ಇನ್ನತ್ತತ್ರ ಒಂದ್ ಸುಮಾರು ಒಂದ್ ನಾಲ್ಕ್ ತಿಂಗ್ಳ ಆಯ್ತದಾ ಇನ್ನ ಪ್ಲ್ಯಾಸ್ಟ್ರಿಂಗ್ ನಡತೈತೆಲ್ಲಾ
ಹೌದಾ
ಪಿ ಓಪಿ ವರ್ಕ್ ಪೇಂಟ್ ಬಣ್ಣ ಮತ್ತೆ ಅದ ಬಿಿಟ್ರೆ ಕೆಳಗ್ ನೆಲಗ ಹಾಕ್ತಾರಲ್ಲ ಅದೇನೋ ಅದು ಮತ್ತೆ ಇದೆಲ್ಲ ಎಲ್ಲ ಮಾಡಸ್ಬೇಕು ಇನ್ನ ಬೇಜಾನ್ ಕೆಲ್ಸಗಳಾವೆ ಬಟ್ ರೊಕ್ಕನೆ ಇಲ್ವಲ್ಲ ಎಲ್ಲ ದುಡ್ ಕೊಡ್ತೀ ಅಂತ ಕರೆ ಮಾಡೋಣ ಅಂತ ಅನ್ಕೊಂಡೆ
ಹೌದೌದು ಬಾ ಕೊಡ್ತೀನಿ ನಿನ್ಗಿಂತ ಚಿಂದ
ಹ್ಮ್ ನಿನಗಿಂತ ಹೆಚ್ಚಿಂದ ಅಲ್ಲ ಕೊಡ್ಬೇಕು ಬರೀ ಬಾಯಲ್ ಅನ್ನೋದಲ್ಲ
ಬರಿ ಬಾಯಲ್ ಕೇಳದಲ್ಲ ಬಾ ಮನೆಗ್ ಬಂದು ಕೇಳು ಕೊಡ್ತೀನಿ
ಕೇಳಬೇಕಾ ನಿನ್ನ
ಕಾಲ್ ಕಾಲಿಗ ಬಿದ್ದೆನು ಕೇಳಬೇಡ ಅಮೌಂಟ್ ಕೊಡು ಅಂತ ಕೇಳ್ ಯಾವಾಗ ದು ಕೇಳು ಕೊಡ್ತೀನಿ
ಹೌದ್ ಎಷ್ಟ್ ಲಕ್ಷ ಕೊಡ್ತೀಯ
ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಎಷ್ಟು ಲಕ್ಷ ಕೊಡ್ತೀಯಾ ಅಂದ್ರೆ ನಾನೇನ್ ನಾನ ಏನ್ ಹೇಳ್ಲಿ ಇನ್ನ
ಹ್ಮ್ ಹ್ಮ್ ಹ್ಮ್ ಹಂಗೆ ಸದಕ್ಯಾ ಇಷ್ಟಾರ ಅಂದ್ರ ಏನು ಸುಮ್ನೆ ಏನೋ ಕೇಳ್ದಪ್ಪ ಬಾಯಿ ಮತ್ಗಾರ ಅಂದಲ್ಲ ಅದೇ ಖುಷಿ
ಬಾಯಿ ಮಾತಿಗೆಲ್ಲಾ ನಿಜವಾಗಲೂ ಕೊಡ್ತೀನ್ ಬಾ
ಹ್ಮ್ ಆಯ್ತಾಯ್ತು
ಅಂತ ಅಂತ ಪರಿಸ್ಥಿತಿ ಅಲ್ಲ ಅಂತ ಪರಿಸ್ಥಿತಿ ಏನಾದ್ರು ಬಂದ್ರೆ ಫಸ್ಟ್ ನನಗೆ ಕರೆ ಮಾಡು
ಹ್ಮ್ ನಿನ್ಗೆ ಕರೆ ಮಾಡ್ತೀನಿ ನೀನೇ ಕೊಡ್ಬೇಕು ನೀನೇ ನೆನ್ಪಾಗ ನನಗು ಇನ್ ಯಾರ ಅವ್ರರು ಹೇಳು ಇನ್ಯಾರ್ ಜೊತೆೇನು ಮಾತಾಡಲ್ಲ ನಾನು
ಅದು ಕರೆನೆ ಯಾರ ಜೊತೆನೂ ಮಾತಾಡಲ್ಲ ನೀನು
ಯಾರ್ ಜೊತೆನೂ ಮಾತಾಡಲ್ಲ ನಮ
ಹ್ಮ್ ಎಲ್ಲರ ಜೊತೆ ಮಾತಾಡ್ತೀಯಾ ಯಾರ್ ಜೊತನೂ ಮಾತಾಡಲ್ಲ ಅಂತಿಯಲ್ಲ
ಹ ನಿಮ ಬಿಟ್ರೆ ನಮ್ಗೆ ಯಾರಿಲ್ಲಾಪ್ಪ ಯಾರು ಮಾತಾಡಸಸ್ತಾರ ನಮ್ಮಂತೌರ್ಣ
ಹೋಗೋದಲ್ಲಾ
ಯಾರತ್ರನು ಹೇಳಲ್ಲ ನಾವ್ ಹಿಂಗೆ ನಾವ್ ಯಾರತ್ರ ಹೇಳ್ತಿವಿ ಈ ತರ ಎಲ್ಲಾ ಹೇಳಕ್ ಹೋಗಲ್ಲ ಏನೋ ಅಪ್ರೂಪಕ್ಕೆ ನೆನ್ಸ್ಕೊಂಡ್ ಬೇರೆ ಕರೆ ಮಾಡ್ಬಿಟ್ಟಿದ್ಯಾ ಇನ್ನೇನ್ ಸಮಾಚಾರಗಳು ಏನೇನ್ ವಿಚಾರಗಳು ವಿಷಯಗಳು
ಏನಿಲ್ಲ ಹೇಳುದು ನಿನ್ ಮನೇಲೆಲ್ಲ ಆರಾಮ್ ಇದಾರ
ಮನೇಲ್ಲಲ್ಲ ಅರಾಮಗ ಅವರ ನಾವ್ ಇದ್ರೆ ಅವ್ರು ಇರ್ತಾರ ಆರಾಮಾಗೆ ನಾವಿಲ್ಲಾಂದ್ರೆ ಅವ್ರ್ ಇರಲ್ಲ
ಹೌದೌದು ಇನ್ನ ನಿನ್ ಮೇಲೆ ಡಿಪೆಂಡ್
ನಮ್ಮೇಲ್ ಡಿಪೆಂಡ್ ಅಂ ಅಂತಲ್ಲ ನಾವ ಅಂದ್ರೆ ನಾವು ಮಕ್ಳು ಎಲ್ಲ ಒಳ್ಳೆ ಬುದಿ ಕಲ್ತ್ರೆ ಅವ್ರು ಆರಾಮಾಗಿ ಜರಿಗ ನಾ ಒಳ್ಳೆ ಬುದಿ ಕಲ್ತೀವಿ ಅವ್ರು ಆರಾಮಾಗ ಅವ್ರ್ ಅಷ್ಟೇ. ಹಂಗೆಳಿದ್ ಆವ ಅರ್ತದಲ್ಲಿ ಹೂ ತಪ್ಪಾಗೋತ್ ನೋಡ್ ನಾವ್ ಕಲ್ತೀವಪ್ಪ ಒಳ್ಳೆ ಬುದ್ದಿ ಹ್ಮ್ ಹ್ಮ್ ಕಲ್ತೀವಿ ಕಲ್ತೀವಿ
ನಿಮ್ ಮನೆಗ್ ನಿಮ್ ಮನೆಯವ್ರಗೆ ನಿಮ್ ಮನೆಯವ್ರಗ್ ಗೊತ್ತಿಲ್ಲ ಅಷ್ಟೆ ನೀನು ಒಳ್ಳೆ ಬುದ್ಧಿ ಕಲ್ತಿಯಾ ಅಂತನ್ಕೊಂಡು ಸುಖ ಸಂತೋಷ ಪಡ್ತ ಇದಾರೆ.
ಅಂತ ಗೊತ್ ಅವ್ರಿಗೆ ನಮ್ಗೆ ಹೆಂಗಂತ ಹ್ಮ್ ಗೊತ್ತು ಗೊತ್ತು ಅವ್ರವ್ರ ದೇವ್ರಸತ್ಯ ಅವ್ರಿಗೆ ಗೊತ್ತಿರುತ್ತೆ.
ಹೌದು ನಾ ಅದನ್ನ ಹೇಳಿ ಹೇಳ್ತಿದ್ದೆ ಈಗ ನಮ್ ದೇವರ್ ಸತ್ಯ ನಮ್ಗ್ ಗೊತ್ತಿಲ್ಲ ಅಂತ
ಮನ್ಸನ್ ನನ್ ಮನ್ಸಲ್ ಎಂತ ಮಾತಯ್ತಿು ನಿನ್ ಮನ್ಸಲ್ ಅದೇ ಬರುತ್ತೆ ಹೆಂಗೆ ನೋಡು
ಹೌದೌದು
ತ್ತೇನೋ ತಿನ್ನೋ ಏನೋ ಮ ಏನೋ ಹಾಕಿದ್ದಂಗ್ ಇತ್ತು ಏನೋ ಮೆಸೇಜ್ ಏನೋ ಅದು ಮಾಂಸದ ಹೆಂಗ್ ಮಾಡೋದು ಚಿಕನ್ದ್ ಏನೋ ಅಂತ.
ಅದು ಬೋಟಿ ಅದು ಬೋಟಿ ಹೆಂಗ್ ಮಾಡೋದು ಅನ್ ನ ಫ್ರೆಂಡ್ ನಮ್ ಗೆಳತಿ ಕೇಳಿದ್ಲಾ ಅದಕ್ ಕೇಳಿದ್ದೆ ಕೆದಕ್ ಮಾಡಿದ್ದೆ ತಾವು ಎಲ್ಲ ಏನು ಅದ್ ನೋಡಿ ರಿಪ್ಲೇನು ಮಾಡಿಲ್ಲ ಸುಮನೆ ಆಗ್ಬಿಟ್ಟೆ
ಹ್ಮ್ ಅದೇ ಅದ್ ನಮ್ದು ಅದು ಬೋಟಿ ಗೊಜ್ಜು ಎಲ್ಲ ಮಾಡಕ ಬರ ಬೇಕಾರೆ ಚಿಕನ್ ಗೊಜ್ಜು ಮಾಡಕ್ ಬರುತ್ ನೋಡು ನಾವ್ ಕೆಲ್ಸಕ್ ಹೋಗ ಕಡೆ ಎಲ್ಲಾ ಅದ್ದಿ ಮಾಡೋದು ಬೋಟಿ ಗೊಜ್ಜು ನಮ್ಕಿಂತ ದೊಡ್ಡರು ಇರ್ತಾರಲ್ಲಾ ಅವ್ರಗೆಲ್ಲಾ ಮಾಡಕ್ ಬರುತ್ತಲ್ಲ ಅವ್ರ ಕೈಲ್ ಮಾಡ್ಸ್ತಾರೆ.
ಹೌದಾ
ಗ್ ಹೋಗ್ತಾವಲ್ಲ ಕೆಲ್ಸಕ ಹಂಗಾಗಿ ನಮ್ಗೆ ಅದೆಲ್ಲ ಕೊಡಲ್ಲ ಈ ಚಿಕನ್ ಗೊಜ್ಜು ಸಣ್ಣ ಸಣ್ಣ್ ಕೆಲ್ಸ ಅಷ್ಟೇ ಕೊಡದ್ ನಮ್ಗೆ ಮಾಡಕ್ಕೆ ಹ್ಮ ಚಿಕನ್ ಗೊಜ್ಜು ಅಂದ್ರೆ ಸಪ್ರೇಟ್ ಈಗ ಎ ನ್ ಮಾಡ್ಬೇಕಂದ್ರೆ ಒಂದ್ ಇದ್ರಲ್ಲಿ ಸ್ವಲ್ಪ ಈರುಳ್ಳಿ ಕುಯ್ಕೋಬೇಕು ಮತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ ಕುಯ್ಕೋಬೇಕು ಮೆಣ್ಸಿನ್ಕಾಯ್ ಕುಯ್ಕೋಬೇಕು ನೆಕ್ಸ್ಟ್ ಅದೆಲ್ಲ ಒಗ್ಗರಣೆ ಹಾಕ್ಬೇಕು ಅದೆಲ್ಲ ಸ್ವಲ್ಪ ಬೆಂದಾದ್ಮೇಲೆ ಈಗ ಚಿಕನ್ ನೀರ ನೀರಲ್ಲಿ ತೊಳ್ದಾದ್ಮೇಲೆ ಮತ್ತೆ ವೆನಗರ್ ಅಂತ ಏನೋ ಬರುತ್ತೆ ನೀರ್ ತರ ಅದ್ರಲ್ ತೊಳಿಬೇಕು. ಹ ಯಾಕಂದ್ರೆ ಅದು ಮೆಟ್ಟ್ ಮೆತ್ ಕೆ ಎಲ್ಲ ಚೆನ್ನಾಗಿರುತ್ತೆ ಅದ್ರಲ್ಲಿ ತೊಳುದ್ರೆ ಮಾಂಸ ಎಲ್ಲ ಮೆಟ್ ಮೆಟ್ ಆಗುತ್ತೆ ಹ್ಮ್ ಚೆನ್ನಾಗಿರುತ್ತೆ ಮತ್ತೇನ್ ಮಾಡ್ಬೇಕು ಅದೆಲ್ಲ ಒಗ್ಗರಣೆ ಎಲ್ಲಾ ಹಾಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಒಗ್ಗರಣೆಗ್ ಮತ್ತೆ ಅದ ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗ್ ಬಂದಾದ್ಮೇಲೆ ಮತ್ತೆ ಚಿಕನ್ ಹಾಕ್ಬೇಕು ಚಿಕನ್ ಹಾಕ್ಬಿಟ್ಟು ಚಿಕನ್ ಮಸಾಲ ದಧನಿ ಪುಡಿ ಮತ್ತೆ ಗರಮಸ ಲ್ಲ ಸ್ವಲ್ಪ ಉಡಿ ಅಂತ ಏನೋ ಮಾಡಿ ನಮ್ ಕಡೆ ಬಡಂದ್ ಸರ್ ಈ ದೊಡ್ಡ ದೊಡ್ಡ ಅಡುಗೆ ಕೆಲ್ಸಲ್ಲೆಲ್ಲಾ ಮಾಂಸ ಸಾಂಬಾರಿಗೆ ಏನೋಾಕೋದು ಸ್ವಲ್ಪ ಏನೋ ಪಡಿರುತ್ತೆ ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಅದು ಹಂಗೆ ಕುದಿಯ ಕು ಬಿಡ್ಬೇಕು ಸ್ವಲ್ಪ ಎಣ್ಣೆ ಬಿಡ್ಕಳೋವರ್ಗೂ
ಹ್ಮ್
ಆಮೇಲ್ ಕುದ್ದಾದ ಆದ್ಮೇಲೆ ಸ್ವಲ್ಪ ಹಂಗೆ ಸೈಡ್ಿಗೆ ಎತ್ತಿಟ್ಟಿ ಚಪಾತಿನಾಗ ಇಪತ್ತಿನ ಮಾಡ ಹಕಂಡಿ ತಿಂತಾದ್ರೆ ಅದ್ರ ಮಜ್ಜಾನೇ ಬೇರೆ ಸಿಗುತ್ತೆ ತಿನ್್ ನೋಡ್ ಒಂದ್ಸಲ ಮಾಡ್ಕೊಂಡಿ ಹುಡ್ಗಿಯಾಗಿ ಮಾಡಕ್ ಬರಲ್ಲ ನೋಡುಣನ್ಮಗೋಗೆ
ಹ್ಮ್ ನೀನ್ ಬಿಿಯಲ್ಲ ಹೇಳ್ಕೊಡಕ್
ಹಾ ಮಮ್ಮಯಂತ ದೊಡ್ಡ ಮಾತಪ್ಪಾ ನಮ್ ತವಲ್ಲ ಎಲ್ಲಾ ಎೇಸ್ತಾತೀರ ನೀವು
ಈಗ ಯ ಈಗ ಅದಕ್ಕೆ ತ ನೀವು ಕರೆ ಮಾಡಿದ್ದ ಹೇಳ್ತೀಯಾ ಅಂತ
ಅಂದ
ಹೇಳ ಬಂತ ಮಾಡಿ ಕೊಡಿ ತಂದ್ ಕೊಡ್ತನಿ ತಂದ್ ಕೊಡ್ತೀನಿ ತಿನ್ ಬಿಿಡ್ತೀನಿ
ಯಾರು ನಾಾನ ನಾವೆಲ್ಲ ತಂದ್ಕೊಡ್ತೀವಪ್ಪ ಬಂದ ಕವಿ ಕಲ್ಲ ನಮ್ಮಂತವ್ರ ಕ ಎಲ್ಲ ನೀವು
ಹ ಅಂದ್ಕಡಕ್ ಆಗಲ್ಲ ಮಾಡಕ್ ಆಗಲ್ಲ ಅಂತ ಹೇಳು ಇಷ್ಟ
ಯ ಇಲ್ಲಿಲ್ಲಪ್ಪ ಹಂಗಂತಯ ನಿಮ್ಗೆ ಹಿಂಗೆಲ್ಲಾ ಅನ್ನಕ್ಕ ಆಗತ್ತೆ ಹೇಳು ನಾವವು
ಹ್ಮ
ಹ್ಮ್ ಮತ್ತೆ ಇನ್ನೇನಪ್ಪಾ ವಿಶೇಷ ಮತ್ತೆ ಕರೆ ಮಾಡ್ತೀನಿ ನೀ ಯಾರ ಕೇಳ ನಮ್ ಗೆಳೆಯ ಏನ ಕರೆ ಮಾಡ್ಕೊಂತಾರೆ ಹ